ಯಲ್ಲಿ ಬಾ ಈಗ ಯಾಕ ಬೆಂಗ್ಗಳೂರು?
ಹ ಅದು ದುಡಿಯಕ್ ಬಂದಿಂನ್ಲೆ ಮತ್ತ ಬೇಸಿಗೆ ಅದಲ ಈಗ
ಹ್ಮ್ ನಾವು ಬೆಂಗ್ಗಳೂರು ಇವಲ್ವಾ ಅಲ್ಲಿ
ಯಾವ ಏರಿಯಾ ಪ್ಪಾ
ಸುಂಕದಕಟ್ಟೆ
ಯಾವಾಗ ಬಂದಿದೆ
ಬಾ ಮೂರೊಂದಾಗೆ ಬಂದೇ ನೋಡು
ಹೌದಾ ನಮ್ಗೆ ಗೊತ್ತಿರ್ಲಿಲ್ಲ ನಮಗ ಗೊತ್ತಿರ್ಲಿಲ್ಲ ಊರಾಗ ಅವ್ನ್ ಅಂದ್ಕೊಂಡಿದ್ದೆ ನಾನು
ಪ್ಲಾಸ್ಟಿಂಗ್ಗೆ
ಪ್ಲಾಸ್ಟಿಂಗ ಅಂದ್ರ ಇದು ಗಾರೆ ಕೆಲಸನ ಗ್ವಾಡಿ ಕಟ್ಟದ್ಯಾ ಬರೀ ಸಿಮೆಂಟ್ ಇದು ಪ್ಲಾಸ್ಟರ್ ಮಾಡ್ತೀಯ
ನಮ್ಮಣ ನಾಮಣ್ಣರ್ ಇದ್ರ ಅಂದ್ರೆ ಅವ ಗೋಡೆ ಕೊಟ್ರ ಅಂದ್ರ ನಾನ ಇದ ಶಿಮಟಾ ಇದ್ ಪ್ಲಾಸ್ಟಿಕ್ ಮಾಡುತ್ತೆ
ನಡದ ಜೀವನ
ಏ ನೆಡದದ ಅಲ್ಲ ಏನ್ ಮಾಡ್ತಿ
ಏನ್ ಕೂಲಿ ಹೆಂಗದ ಕೂಲಿ
ಕೂಲಿ ನಾವು ಮಾಡಿದಂಗ ನೋಡಪಾ ಎಳ್ನೂರಾ ಐವತ್ ರೂಪಾಯಿ ಕೊಡ್ತಾರ ಡೈಲಿ ಹ್ಮ್ ಬರ್ತ ಬರ್ತಾ ಏನ್ ಹೆಚ್ಚು ಮಾಡ್ತಿಲ್ಪ
ಓಟಿ ಗೀಟಿ ಮಾಡ್ತೀಎನ
ಏ ಓಟಿ ಯಾವಾಗಾರಷ್ಟೇ ಯಾರನ್ ಲೀವ್ದಾಗ
ಹಾ ಹೌದಾ ಎಷ್ಟು ಕೊಡ್ತಾರ ಒಟಿಗೆ ಅರ್ಧ ಪೇಮೆಂಟಾ
ಹಾ ಅರ್ಧ
ಏನು ಆದ್ರ ಏಳ್ನೂರ ಐವತ್ತದು ಅಂದ್ರೆ ಗಂಡಾಪಟ್ಟಿ ಐ್ತಲ್ಲ ಏನೋಂದ ಸಾವಿರ ನನೂರ್ ಬಲತ ಡೈಲಿ
ಇದ್ದ್ರ ಮುಗಳ ರಾಡಿ ತೆಗತಾರಪ್ಪಾ ಇಲ್ಲಿ ಕೆಲ್ಸ ಅಂದ್ರ
ಹು ಏನ್ ಮಾಡೋಕ್ ಆಗಲ್ಲಾ ಅಂದ್ರುನು ಪಾಡ್ಲೆ ಪಾಡ ಪಾಡ ಬಿಲ್ಡಿಂಗ್ ದ ಒಳಗ ಇರ್ತ. ಯಾವಾಗ ಕಷ್ಟ ಆತ ಗೊತ್ತ ನಿಮ್ಗ. ಮಾಲ ಮೇಲ್ ಹಾಕಕ್ ಕಷ್ಟ ಆಗತ್ತ ಮತ್ತ ಈ ತೆಳಗೆಲ್ಲಾ ಗ್ರೌಂಡಗಿದ್ದಿದ್ದ ಮ್ಯಾಲ. ಅಪಾರ್ಟ್ಮೆಂಟ್ಲ ತಗೋವ ಒಂದ ಹದೈದ ಇಪ್ಪತ್ತ ಅಂತತ್ಸ್ ಅವಾಗ ಕಟ್ಟಕ ಕಷ್ಟ ಆಗುತ್ತ. ತ್ತ ಮತ್ತ ಪ್ಲಾಸ್ಟ್ರಿಕ್ ಮಾಡ್ಬೇಕ ಇರ್ತ್ ನೋಡ.
ಅಂದ್ರ ರಿಸ್ಕರ್ತ್ತ ಮತ್ತ ಏನ್ ಮಾಡಕ್ ಆಗಲ್ಲಾ ಗೌಂಡಿ ಕೆಲ್ಸ ಅಂದ್ರ.
ಗೌಂಡಿ ಪ್ಲಾ. ಪ್ಲಾಸ್ಟರ್ ಮಾಡೋದ ಅಂದ್ರಘನ ಕಷ್ಟ ಅಲ್ಲಿ ಅದು ಯಾಕಂದ್ರ ಹೊರ ಸೈಡ್ ಮಾಡಾಗ ಕೆಳಗಳಿಂದ ಕಟ್ಟಿಕೊಂಡು ಹೋಗಬೇಕು. ಕಲ
ಹಾ ಮತ್ತ.
ನೋಡ್ ಮ್ಯಾಲಂತ ನೋಡಿದ್ರಿ ಬ್ರೇಕಿಂಗ್ ಕೆಳಗ್ ನೋಡೋದಾಗಲ್ಲಾ. ಇನ್ನ ಅಲ್ಲಿ ನಿಂತಿಗೆಸಿಂದ ಆ.
ನೀವ ಏನ್ ಮಾಡಿದ್ರಿ.
ನಾವು ಎಂ ಎನ್ ಸಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇದೀವ ನೋಡು.
ಹು ಯಾವಗಿದೆ ಎನ್ ಎಂ ಸಿ ಕಂಪನಿ. ಹು ಹು ಎಲ್ಲಿ ಬರ್ತ.
ಪಯಾರ್ ಗೊತ್ತಿಲ್ಲ ಮಲ್ಟಿ ನ್ಯಾಷನಲ್ ಕಂಪನಿ ಅಂದ್ರ. ಬಾಳಷ್ಟು ರಾಷ್ಟ್ರಗಳದಾಗ ಇರ್ತಾವ.
ಹು ಹು
ಒಂದ್ ಲಕ್ಷದ ಇಪ್ಪತ್ತ ಸ್ಯಾಲರಿ ಸ್ಟಾರ್ಟಿಂಗ್ ಹು.
ಹು ಹು ಈ ಏನ್ ಕ್ವಾಲಿಫಿಕೇಶನ್.
ಕ್ವಾಲಿಫಿಕೇಶನ್ ಸಿ ಎ.
ಹು ಹು ಚಾರ್ಟೆಡ್ ಅಕೌಂಟಾ.
ಚಾರ್ಟೆಡ್ ಅಕೌಂಟ್ ನಮ್ದು ಹಿಂಗ ಬಿಸ್ನೆಸ್ ರಿಲೇಟೆಡ್ ಅದಪ್ಪ ನಮ್ದ್ ಆತರಾ ಈ ಕಡೆ ಆತದದಿಲ್ಲಾ. ಕಂಪ್ಯೂಟರ್ ಸೈನ್ಸ್ ಅಲ್ಲ ನಮ್ದು. ಅ ನಿಂದ ನಿಂದೆನ್ ಮುಗಲಿ ಕೋರ್ಸ.
ನಮ್ದು ಈಗ ಬಿ ಎ ಆರ್ಟ್ಸ್ ಮುಗುದುವ ನೋಡ.
ಅಲೆ ಇವನೈತಿ ನಮ್ಮದ್ರಾಗ ಮತ್ತು ಅದೇ ಡ್ರೈವಿಂಗ್ ಸ್ಕಿಲ್ ಅದೇ ಎಲ್ಪರ್ ಆಗ್ಬೇಕ. ಮತ್ತೆ ನಿಮ್ಮನಮ. ಮಾಡ ಮಾಡ ಅಂದ್ರ ಮಾಡತೇನಿ ರೆಫರ್ ಮಾಡ ಅಂದ್ರ ಮಾಡತೇನಿ ಹಂಗೇನು ಇಲ್ಲಾ.
ಬ್ಯಾಡಮ ಇದೆ ಸಾಕ ನೆಮ್ದಿ ಜೀವನಾ ಕೋಲಿ ಮಾಡಿಕೆಂತ.
ನೋಡ ಇದ್ರಾಗ ಎಲ್ಲಾ ಮಾರ್ಕೆಟ್ ಗಿರ್ಕೆಟ್ ಎಲ್ಲ ಅದ ನೀ ಏನೇ ತಿನ್ನ ಏನೇ ತಗೊಂಡ ಫ್ರೀನೇ.
ಹು ಬೇಡಪ್ಪಾ ಇದೆ ಇರ್ಲಿ ನಮಗ ಕೆಲ್ಸ.
ಒಂದ ಟೈ ಮೂಟು ಜ್ಯೂಸ್ ಮತ್ತೆ ಎಳ್ನೀರ. ನಿನಿಗೆ ಬೆಕ್ಕಾದ ಊಟ ಹಂಗೆ ರೊಕ್ಕಾ.
ಬಟ್ ಏನ್ ಮಾಡ್ತೇವೊ ಕೆಲವಂದ ಜನ ಲೀವ್ ಮಾಡಿದ್ರ ಕೆಲ್ಸನ ತೆಗ್ದಬಿಡ್ತಾರ ಒಮ್ಮಿಲೇ.
ಏ ಇಲ್ಲ ಇಲ್ಲಾ ಹಂಗೇನಿಲ್ಲಾ ಇಬ್ಬರು ಮೂವರ ಇರ್ತರಲ್ಲ ಅದಕ್ಕೆ ಅಂತ ಒಬ್ರು ಎಕ್ಸ್ಟ್ರಾ ಇಟ್ಕೊಂಡಿರ್ತ. ತಾರ ಅವರು ಲೀವ್ ಗಿವ್ ಬರುತವ ಅಂತ ಅಂದಗೆಸ್.
ಹಬ್ಬಕ್ಕದಕ ಊರ ಕಡೆ ಹೋದ ಅಂದ್ರ ಒಂದ ವಾರ ಎರಡ ವಾರ ಲೇಟ್ ಆಗ್ತದಲ್ಲಾ.
ಹು ಯಾಕ ಒಂದೊಂದ ತಿಂಗಳ ಹೋಗುಬಿಡಲ ಅಕಡೆ.
ಒಂದಂದ ಒಂದೊಂದ್ ತಿಂಗಳು ಅಂದ್ರ ಹೆಂಗೋ ನೀ ಏನ್.
ಮತ್ತ ನೀಏನ್ ಹೇಳ್ತಿ ನೀ ಒಂದ್ ವಾರ ಎರ ಎರಡ್ ವಾರಾ ಯಾವ ಕೊಡ್ತನ ನನ್ಗ ಇರತ್ತದ ಒಂದ ಎರಡ್ ಮೂರು ದಿನ ನಾಕು. ಕ ದಿನ ಅದ ಬಾಳ ಆತ.
ಈ ನಾವು ಇಲ್ಲಿ ಆರಾಮ್ ಮಾಡದವಂದ್ರ ಒಂದ್ ತಿಂಗ್ಗಳ ಅಕಡೆ ಹೋಗ್ ಯಾರ್ ಕೇಳಲ್ಲಾ.
ಹಾ ಹಾ ಹುಂ
ನಾ ಮಾಡಿದೇ ಪೇಮೆಂಟ್ ಅಲ್ಲಿ
ಹೌದೌದು
ಆರಾಮ್ ಪ್ರೀಡಂಗ್ರುತ್ತೆ ಇಲ್ಲಿಯ ಏನು
ಹುಂ ಫ್ರೀಡಂ ಇರುತ್ತ ಬಿಡ ಹಂಗೇನಿಲ್ಲಾ
ಮತ್ತೆರಡು ಅಲ್ಲಿ
ಏನಿಲ್ಲ ನೋಡಿ ಸಮೀರ್ ವಿಡಿಯೋ ಕಾಲದಾಗ ಆನ್ ಅದಕ್ಕೆ ನೋಡ್ಲಾತಿದ್ದೆ
ಹ್ಮ್ ಹ್ಮ್ ಅವ್ನ್ ಕೆಲ್ಸ ಮಾಡ್ತಾನೆ ಅಲ್ಲಿ
ಅವನು ಇಲ್ಲಿ ಅದ ಆನ್ಲೈನ್ ದಾಗ ಕೆಲಸ ಮಾಡತನಾ ಅವನು
ಹುಂ ಹುಂ
ಫೇಸ್ ಟು ಫೇಸ್ ನೋಡ್ತಾ ನಂದೆವಾ
ಹೌದು ಹೌದ ಇಲ್ಲಾ ಊಟ ಗೀಟಾ ಎಲ್ಲಾ ಆಕಡೆ
ಹುಂ ಇಕಡೆ ಇಲ್ಲಾ
ಎಲ್ಲಾ ಜಿಮ್ ಆದ ಇದಿರ್ಬೇಕು ಅಲ್ಯ
ಏ ಜಿಮ್ ಗಿಮ್ ಎಲ್ಲಾ ಫೆಸಲಿಟಿ ಅದು ಏನ್ ಹೊರಗ್ ಬರಂಗಿಲ್ಲ ಅಂದೆ ನೀನು
ಹುಂ ಅಲ್ಲೇ ಸಾಯದೊಳಗ
ಹಾ ಇನ್ನ ಒಂದು ಅಡ್ವಾಂಟಜ್ ಅಂದ್ರೆ ನಿನ್ಗೆ ಒಂದುರೆಗೆ ಒಂದು ಸಾವಿರ ರೂಪಾಯಿ ಖರ್ಚ ಆಗತಿತ್ತ ಅಂದ್ರ ಅಲ್ಲಿ ಸಾವಿರ ರೂಪಾಯಿ ಉಳಿತ ನೀನ್ ಗ
ಹುಂ ಹುಂ ಆರಾಮ್
ನಿಮ್ದು ಖರ್ಚ ಏರಿಲ್ಲ ಫೈನಾನ್ಸ್ ದಾಗ ಇದು ಕೂ ಕೆಲ್ಸ ಬಿಟ್ಟು ಫ್ರೀನ ನೋಡಿ ಎಲ್ಲಾ ಊಟದ ಪ್ರಿ ಹಿಂಗ ಜ್ಯೂಸ ಪ್ರಿ ಎಳ್ಳಿರ್ ಫ್ರೀ ಮತ್ತ ಜಿಮ್ಮು ಫ್ರೀ ಆ ಇದು ಇನ್ನ ಏನೆನ್ಂತಾರಲ್ಲೇ ಹಾ ಕೂಲ್ ಡ್ರಿಂಕ್ಸ್ ಫ್ರೀ ಎನಿ ಟೈಮ್ ಎಷ್ಟಾದ ತಗೋಬಹುದು ಅನ್ ಲಿಮಿಟೆಡ್ ನೋಡು ವೆಜ್ಜ್ ನಾನ್ ವೆಜ್ಜ್ ವೆಜ್ಜ್
ವಜ್ಜಲ್ ಅಂದ ಮತ್
ವಜ್ಜದ್ರಿ ಅದಿಂತ ಚೆನ್ನಾಗಿದಿವವಿ ಈಗ ಏನಿಲ್ಲ ಡಯಟ್ ಗೇಟ್ ಮೈಂಟೈನ್ ಮಾಡ್ಲತ್ತ ಸಿಕ್ಕದ ತಿನ್ನಂಗಿಲ್ಲಾ
ಎ ಎಷ್ಟ ಅವರ್ ಕೆಲ್ಸ ಮಾಡಬೇಕರೀ
ಹುಂ ದಿನಕ್ ನಾಕ್ ಸಾವಿರ
ಹೌ ವಜ್ಜಲ್
ದು ಎಂಟ ಅವು ನಾಕ್ ಸಾವಿರ ಅಂದ್ರೆ ಎಟ್ ಆತ ತಾಸಿಗೆ ಐನೂರು
ಹ
ಯಾವತ ಬಿ ಊಟಕ್ಕೆ ಒಂದ್ ಎರಡ್ ತಾಸ ಹದ್ದ ಆ ಕಡೆ ಇಕಡ್ ಲಂಚ್ ಅದು ಮತ್ತ ಸ್ನಾಕ್ಸ್ ಅದ ಅಂದ್ರೆ ಒಂದ್ ಎರಡ್ ತಾಸ್ ಹೋಗುತ್ತೆ ಆರ ತಾಸ ಕೆಲ್ಸ ಮಾಡ್ಯಂಗ ನೋಡು
ಹ್ಮ್ ನಡೀತ ಆರಾಮ್ ಎಷ್ಟ ಜನರ ಕಂಪ್ನಿ ಒಳಗ ಕಂಪ್ನಿ ಒಳಗ ಎಷ್ಟ ಜನರ ಆರ್
ಏ ಇದು ಎಮ್ ಎನ್ ಸಿ ಕಂಪನಿ ಅದ್ರೀ ಇದನ್ ಎಷ್ಟ್ ಜನ ಅಂತ ಹೇಳಕ್ ಇಡೀ ಪ್ರಂಚದಾಗ ಎಷ್ಟ್ ದೇಶ ವಾರತ ದೇಶದಾಗ ಕಂಪನಿಗಳು
ಇಲ್ಲ ನಿಂಬಲ್ಲಿ ಎಷ್ಟ ಜನಾರ
ನಂಬಲ್ಲಿ ಪ್ರೆಸೆಂಟ್ ಎಂಟುನೂರ್ ಜನ ವರ್ಕರ್ಸ್ರ ಆರ್
ಹುಂ
ನಾಲ್ಕ್ ಅಂತಸ್ತ ಬರೀ ಅಪಾರ್ಟ್ಮೆಂಟ್ ಅ ಅಲ್ಲಿ ಎಂಟುನೂರ್ ಜನ ಬರೇ ಕಂಪ್ಯೂಟರ್ ಆಪ್ರೇಟರ್ ಮಾಡ್ಯಾರಾರ
ಎಷ್ಟ ಎಕ್ರೆಯದಪ್ಪಾ
ಏನ್ ಕ ಕಂಪ್ನಿ ಒಂದು ಯಾಡ್ ಎಕ್ರೆ ಆದ್.
ಯಾಡ್ ಎಕ್ರೆ.
ಹ್ಮ್ ಅಲ್ಲಿ ಕುಕ್ಕರ್ ಬೇರೆ ಜಿಮ್ರ್ ಜಿಮ್ ಟ್ರೈನರ್ ಬೇರೆ ಎಲ್ಲಾ ಹೆಲ್ಪರ್ ಬೇರೆ ಅಡ್ವಕೇಟ್ಗಳು ಬೇರೆ ಇವ ಬೇರೆ ಹಿಂಗ್ ಹಿಂಗ್ ಇರ್ತಾರ ಅವ್ ಅವರ ಪ್ರೊಫಷನ್ ತಕ್ಕ ಕೆಲಸ ಮಾಡ್ತಿರ್ತಾರ.
ಎಷ್ಟ ದಿನ ಐತ್ ಜ್ವಾನ್ ಆಗಿ.
ಏ ಆಯ್ತ ಈಗ ಸಣ್ಣಾಗಿ ಅಂದ್ರ ಎರಡ್ ವರಿ ತಿಂಗಳ ಆಯಿತ್ ನೋಡು. ಅದ್ ಕುಂದರಕಿನ ಮುಂಚೆಕ ಒಂದ ತಿಂಗಳ ಬಂದಿದ್ದೆ ಸ್ಟಾರ್ಟಿಂಗ್ ತೊಂಬತ್ ಸಾವ್ರ.
ಒಂದ್ ತಿಂಗಳಾಗೆ ಮೂವತ್ ಸಾವ್ರ ಹೆಚ್ಚಿಗ್ ಏರ್ಸಿರೆನ್.
ಹಾ ಯಾಕಂದ್ರ ಕೆಲ್ಸ ನೋಡ್ತಾರ ಒಂದ್ ತಿಂಗ್ಳದಾಗೆ ಗುರ್ತಾಗಬಿಡ್ದ ಅವ್ರಿಗ. ನಮ್ದು ಅದನ್ನ ಹೆಂಗದ್ರ ಮತ್ತ ಇನ್ನ ಒಂದು ನಮ್ದು ಪೈ ಎಕ್ಸ್ಪೀರಿಯನ್ಸ್ ಇತ್ತಲ್ಲಾ.
ಹೌದೌದು ಮೊದಲ್ ಎಲ್ಲಿ ಮಾಡಿದ್ರಿ.
ನಾವ ಇಲ್ಲಿ ಮೊದ್ಲು ಇದು ಕಿಂಗ್ಫಿಶರ್ದಾಗ ಮಾಡಿದೀವಿ. ಹಾ
ಹ್ಮ್ ಹ್ಮ್
ಅಲ್ಲಿ ಬೇರೆ ಕೆಲ್ಸ ಇತ್ತು ಈ ಕೆಲ್ಸ ಅಲ್ಲ ಇದು ಕಂಪ್ಯೂಟರ್ ಆಪ್ ಬಿಟ್ರ ಇತ್ತ ಅಲ್ ಎಲ್ಲಾ ಎಷ್ಟು ಸೇಲ್ ಆಗುತ್ತಾ ಎಷ್ಟು ಬರುತ್ತ ಇನ್ ಕಮ್ ಎಕ್ಸ್ಪೆಂಡಿಚರ್ ಅಂದ್ರ ಇವ್ರ ಸ್ಯಾಲ್ರಿ ಮೈಂಟೈನ್ ಮಾಡದೀತ್ ನೋಡ ಅವರ್ ದು ಎಂಪ್ಲಾಯಿಗೋಳಿಗಿ.
ಅಂದ್ರೆ ಎಸ್ಟ್ ಎಷ್ಟ ಇದೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್.
ಅಲ್ಲಿ ನಾಲ್ಕು ವರ್ಷ ಮಾಡಿ ನೀ.
ಹ್ಮ್ ಹ್ಮ್
ನೀ ಮೈಕ್ರೋಸಫ್ಟ ಏನಾದ್ರೂ ನಮಗೇನಾದ್ರೂ ತೆಗಿಲಿಲ್ಲ ಅಂದ್ರ ಆರಂಸೆ ಒಂದ್ ಐದ್ ಎ ಲಕ್ಷ ರೂಪಾಯಿ ಪಗಾರ್ ಆತದ ನಾವ್ ಹಿನಾ ರಿಟೈರ್ಮೆಂಟ್ ಆಗಟಿಗೆ ಅರವತ್ ಏಜ್ ಆಗಟಿಗೇ.
ಹ್ಮ್ ಹ್ಮ್ ವಜ್ಜಿ ಅಲ್ ಮತ್ತ ಯಾವಾಗ ಮ್ಯಾರೇಜ್ ಇನ್.
ಮ್ಯಾರೇಜ್ ಆಬೆಕ್ ಹೆಣ್ ನೋಡ್ಲಾತಿನ ಮತ್ ನೋಡ್ ನಿಮ್ ಮಾಂದ್ಯಾಗ್ ಯಾವನ ಇದ್ದರ.
ಇಕಡ್ಯಾ.
ಹ್ಮ್ ಆ ಕಡ ಈ ಕಡ ಎನ್ ನಾವೆಲ್ಲಾ ಇಂಟ್ರ ಕೆಸ್ ಆಬೆಕ್ ಈಗೆಲ್ಲ ಅದ ಗೌರ್ಮೆಂಟ್ ನಾವ ಎಜುಕೇಟೆಡ್ ಆಗಿ ಕೇಸಿಂದ್ ಇತರ ಮಾಡಬಾಡದೊ ಕ್ಯಾಸ್ಟ್ ಅಲ್ಲೆ ನೋಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ತ್ತ
ಹ್ಮ್ ಹ್ಮ್ ಮತ್ತ ಲವ್ ಮಾಡಕತಿಯಲ್ಲ ಅಕಿಗೆ ಮಾಡಿಕ್ಯಬೇಕೀಲ್.
ಅದ ನಮಗ್ ಅವ್ರಗ ಇಷ್ಟ ಇರಬೇಕಲ್ರೀ ಅವ್ರ ಮನ್ಯನರ್ ಏನಂತಾರ ನಾವೆಲ್ಲ ಮಾಡಕೋತಿನಿ ಅಂತೀವಿ.
ಹಾ
ಬಟ್ ಅವರ್ ಏನೇನ್ ಅಂತರ ಎನ್ ಯಾರಿಗ್ ಗೊತ್ತ ಆದ್ರ ಪರ್ಸನಲ್ ಮಾತಾಡ್ಬಾರ್ದ್ ಬಿಡ್ರಿ ನಿಮ್ಗ ಯಾರ್ -
ಇಲ್ಲ ಮತ್ ನೀನೆ ಅಂತೀಯಲ್ಲೊ ನಿನ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ಬೇಕು ಹಂಗ ಹಿಂಗ ಅಂತ.
ಅಲ್ಲಾ ಆಗ್ಬೇಕ ಅಂದೇನ್ರೀ ನಾನ ಅವ್ರನೇ ಆಗ್ಬೇಕಂತ ಹೇಳಿನಿ ನಾನ.
ಆಗ್ರಿ ಯಾಕ್ ಇಂಟ್ರ ಕ್ಯಾಸ್ ಮ್ಯಾರೇಜ ಆದ್ರ ಅದ್ರಾಗ್ ಎನ್ ಪ್ರಾಬ್ಲಮ ಆದ್ ನಿಮಗ.
ನಾನ್ ಅದೇ ಹೇಳ್ತಿರದ್ರೀ ಪ್ರಾಬ್ಲಮ್ ಅಲ್ಲ ಈಗ ಓದ್ದೇ ನಾವೇ ಕ್ಯಾಸ್ಟ್ ಗಿಷ್ಟ ಅಂದ್ರ ನಮ್ ದೇಶ ಯಾವಾಗ ಜಾತಿ ನಿರ್ಮೂಲನೆ ಆಗ್ಬೇಕೇಳು ಜಾತ್ಯತೀತ ರಾಷ್ಟ್ರ ಯಾವಾಗ್ ಆಬೆಕ್ ಹೇಳ.
ನೀನೆ ಎಂಟ್ರಕ್ ಕಾಸ್ಟ್ ಮ್ಯಾರೇಜ್ ಆದ ಅಂದ್ರ ಎಲ್ಲರಿಗ ಮಾದರಿ ಆತ್ ನೀನ.
ಮ್ಯ ಅದೇ ಆಗ್. ನಾನ್ ಏನ್ ನಾ ಅದೇ ಹೇಳದ್ನನ್ರಿ ಅದೀಕ್ಕೆ ನಿಮ್ಗೆ ಹೇಳಿದ್ದು ಅದೇ ನಿಮ್ ಕ್ಯಾಸ್ಟ್ ನ್ಯಾಗ ಯಾವದಾನ ಒಂದ ಇದ್ರ್ ನೋಡ್ರಿ ಅಂತ ಹೇಳಿದ್
ನಮ್ಕ ಲವ್ ಮಾಡಿದಲ್ಪಾ ಅಕಿಗೆ ಮಾಡಿಕ್ಯ ವಜ್ಜಿ ಆತದಲ್
ಅಟ್ ಲೀಸ್ಟ್ ಪಿಜಿ ಮಾಡಿರ್ಬೇಕ ನೋಡ್ರಿ ಪೋಸ್ಟ್ ಗ್ರಾಜುಯೇಷನ್ ಯಾವದನ ಐತ್ ಬಿ ಎ ಬಿ ಕಾಮ್ ಯಾವದನ ಐತ್ ಮಾಡಿದ್ರು
ನೋಡಮ್ ನೋಡಮ್ ತೊಗೊ.
ಹ್ಮ್ ಮತ್ತ ಅಂತಾರ ಇದ್ರೆ ಹೇಳ್ರಿ ಆದ್ರ. ಮತ್ತ ಬರ್ತಿವ ಒಂದ ದಿನ ತಂದೆ ತಾಯಿನ ಕರ್ಕೊಂಡ.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
ಆ.
ಇನ್ನ ಲೇಟ್ ಆಗ್ತ ಏನ್ ಊರ್ ಕಡೆ ಬರೋದ.
ಊರ ಕಡೆ ಬರಲ್ಲ ಈಗ್ ಯಾಕ್ ಬರ್ಲಿ ಮತ್ ನೀನ್ ಅದು ನೋಡಿದಂದ್ರೆತ್ತ ಫೋಟೋ ಗಿಟೊ ಹಾಕಿದೀ ಅಂದ್ರ. ಪಸಂದ್ ಬಂತ ಅಂದ್ರ ಮತ್ ಬರ್ತಿವ ಒಂದಿನ ಮನೆಗಿ ನೋಡಕ್ ಹೆಣ್ಣ ನೋಡಕ್.
ಹ್ಮ್ ಹ್ಮ್.
ಅದು ಬಿಟ್ಟ ಹಾಕ್ತಾರ ಏನ ಒಂದ ದಿನ ಬಂದ್ರೆ ಮತ್ತ ಏಳ್ ಎರಡ ಸಾವರ ರೂಪಾಯಿ ಇಲ್ಲಿ ಪಗಾರ್ ಬಿಡ್. ಖರ್ಚ ಆಗ್ತದ ಮತ್ತೆ ಇಲ್ಲಿ ಸ್ಯಾಲ್ರಿ ಕಡಿಮೆ ಆಗತ್ತ.
ಅಂತ .
ಇಲ್ಲಿ ಮತ್ತೆ ಅದ್ರ ನಮ್ ಕೆಲ್ಸದಾಗ ರಿಮಾರ್ಕ್ ಬರ್ತಾವ.
ಹ್ಮ್ ಹ್ಮ್ ಏ ಲೈ ನೀವ ಅಣ್ಣತಂಬ್ರ ಎಷ್ಟು ಜನ ಇದರಿ.
ನಾವು ಅಣತ್ತಮ್ಮರು ನಾಲ್ಕ್ ಜನ ಇದೀವಿ.
ಹ್ಮ್ಮ ಹೊಲ ಎಷ್ಟ ಅದ.
ಹೊಲ ಒಂದು ಆ ಕಡಿ ಕಡೆ ಅಂದ್ರೆ ಒಂದು ನಲವತ್ತೈದ್ ಎಕ್ರೆ ಆಗ್ತದ.
ಹ್ಮ ಹ್ಮ ನಲ್ವೈತ್ತೈದ ಎಕ್ರೆ ಹೆಣ್ಮಕ್ಳು ಇಲ್ ಏನ.
ಅದ ಒಂದು ನಾಕ ಐದ ಪ್ಲಾಟ್ ಅವ ಬೆಂಗಳೂರುದಾಗ್.
ಹ್ಮ್ ಯಾ ಇರೋದು ಇಲ್ಲಿ ಯಾ ಏರಿಯಾ.
ಎಚ್ ಎಸ್ ಆರ್ ಲೇಔಟ್ ಎಲೆಕ್ಟ್ರಾನಿಕ್ ಸಿಕ್ತಿ ಬಾಜ. ಹ್ಮ್ ಅಲ್ಲೇ ತೊಗೊಂಡಿವಿ. ಇಲ್ಲ ಸಿಟಿ ಅದು ಎಲ್ಲೆಲ್ಲಿ ಒಂದೊದ ಏರಗಳು ಅವ ಅಲ್ಲಿ ನಾಕೈಐದು ಪ್ಲಾಟ್ ಅವವು ಒಂದ್ ಏರದ.
ಹ್ಮ್ ಹ್ಮ್ ಹೋಗಿ ಒಂದ್ ವರ್ಷಕ್ಕೆ ಇ ನಮನಿ ಡೆವಲಪ್ಮೆಂಟ್.
ಏ ಇಲ್ಲೋ ಮೊದಲ್ ತಗೊಂಡಿವಿ ಅದ ಏನ ಬಂದ್ರ್ತಲ್ಲ ಅದ ಆದ್ರ. ಮೊದಲ ನಮ್ಮ ಎಪ್ಪ ಎಫಡ ಇಫಡಿ ಮಾಡಿದ್ದ. ಅದರ ಇನ್ಕಮ್ ಎಲ್ಲ ಒಂದೇ ಸಾರ ವಿಡ್ಡ್ರಾ ಮಾಡಿದ. ಒಂದ ಎಂಟಹತ್ತ ಕೋಟಿ ಬಂತು ಅಲ್ಲಿ ಐಟಿ ಆರ್ ಗಿಟಿ ಆರ್ ಮಾಡ್ಸ ಒಂದ್ ಏಳು ಕೋಟಿ ಬಂತು. ಅದೆಲ್ಲ ಟ್ಯಾಕ್ಸ್ ಹೋಗಿ ಮತ್ತೆ ಅಲ್ಲಿ ಪ್ಲಾಟ್ ತೊಗೊಂಡ್ವಿ ಹೋಗಿ.
ಎಸ್ ವರ್ಷಿಂದ.
ಈಗ ಅದು ನೋಡು ಒಂದ್ ವರ್ಷ ಹಿಂದ್ ತೊಂಡಿವಿ ಈಗ ಅದ್ರದ ಒಂ ಟು ಐವತ್ತು ಪರ್ಸೆಂಟೇ ಹೆಚ್ಗಿ ಈಗ. ಅವ ಒಂದ ಲಕ್ಷ ತೊಗೊಂಡಿರಿ ಅಂದ್ರ ಈಗ ಒಂದವರೆ ಲಕ್ಷ ಅಗೆದ.
ಹ್ಮ್ ಹ್ಮ್.
ಹಂಗೆ. ಅಸೆಟ್ ಅಸೆಟ್ ಮೆಂಟೈನ್ ಮಾಡೀವ.
ವಜ್ಜೆ ಎಲ್ಲ ಒಂದಾರ.
ಹ್ಮ್ ಮಾಡ್ತಿನಿ ಇರ.
ಸರಿ.